ಹಲೋ ಹಲೋ
ಹ
ನಿಮ ಕೇಳಿಸ್ತಿದಯಾ
ನಾಮ್ರ ಕಡಿಸಿದಿ
ನಿರು ಎಲ್ಲಿದರ ಬ್ರೋ
ಬ್ರೋ ಇಲ್ಲೇ ಬ್ರೋ ಹಾಸ್ಟೆಲ್
ಹಾ ಹಾ
ಕಾಶಿಪುರ
ಆಯ್ತುವ್ರಾ ನಿಮ್ದು
ಹ್ಮ್ ನಮ್ದು ಆಯ್ತು ಏನ್ ಮಾಡ್ತಿದರಿ
ನಿಂಗೆಬ್ರು ಸುಮ್ಮನೆ ಹೊಗಡೆ ಸ್ವಪ ಅಡ್ಡಾಡ್ತಿದ್ವಿ
ಹ ಹಾ
ಹ್ಮ್
ಇರು ನೀವಲ್ಲಿದ್ರಿ
ಅದೇ ಬ್ರೋ ನಮ್ದು ನಮ್ದು ಏನೋ ಆರ್ಮಿ ಹೋಗ್ಬೇಕಂತ ಇತ್ತಲ್ಲ ಬ್ರೋ ಡ್ರೀಮ್ ಹ
ಹಾ ಹಾ ಹಾ ಚಿಕ್ಕ ವಯಸ್ಸಿಂದ ಹೇಳ್ತಿದ್ರಲ್ಲಾ
ಹಾ ಹ
ಹಾ
ಅದೇ ಬರುೋ ಅದೆಲ್ಲಾ ಎಕ್ಸಾಮ್ ಎಕ್ಸಾಮ್ ಎಲ್ಲ ಬರ್ದು ಫಸ್ಟ್ ಟೈಮ್ ಸಿಕ್ ಸಿಕ್ಕಿರ್ಲಿಲ್ಲ
ಹಾ
ಮತ್ತೆ ಎಲ್ಲಾ ಒಂದ್ ಕಡೆ ಸಿಕ್ಕಿದೆ ಬ್ರೋ
ಹಾ
ಅಲ್ಲಿ ನೋಡಿದ್ರೆ ಮನಲಿ ಕಳ್ಸಕ ಇಂಟ್ರೆಸ್ಟ್ ಬೀಳ್ತಿಲ್ಲ ಮನೇಲಿ ಕಳ್ಸಕ್ ಇಷ್ಟ ಪಡ್ತಿಲ್ಲಾ
ಹಾ ಹಾ
ಮನಿಗು ಹೋಗಕ್ ಇಂಟ್ರೆಸ್ಟ್ ಇದೆ ಬಟ್ೆ ಜಾಗ ಅಲ್ಲಿ ವರ್ಕ್ ಅಷ್ಟೊಂದ ಇದಾಯ್ತಿಲ್ಲ ಜಾಗ ಕಂಫರ್ಟ್ ಆಯ್ತಿಾ
ಹಾ
ಅದಿಕ್ಕೆ ಅವರು ನೋಡೋಣ ಅಂತ ಇನ್ನ ಮನೇಲಿಿದ್ದೀನಿಬ್ರು
ಹ ಹಾ
ಮನೇಲ್ ಬೇರೆ ಏನು ಹೇಳ್ ಗತ್ತಳ ಸುಮ್ಮ್ನಿದ್ದಾರೆ ಬೇಡ ಅಂತ ಹೇಳ್ತಿದಿದ್ದಾರೆ ನನಗಲ್್ದು ಏನ್ ಮಾಡ್ಬೇಕಂತ ಗೊತ್ತಾಯ್ದಿಲ್ಲ
ಮತ್ತೆೇಏನ್ ಮಾಡ್ತೀರಾ ಬ್ರೋ ಇಗ ನೆಕ್ಸ್ಟ್ ಈಗ
ಏನಿಲ್ಲ ಬ್ರೋ ಈಗ ಸದ್ಯಕ್ಕೆ ಮನೇಲಿ ಕೆಲ್ಸ ಮಾಡ್ಕೊಂಡಿದ್ದೀನಿ
ಹಾ
ಮದೇ ಏನ್ ಮಾಡ್ಬೇಕಂತ ಗೊತ್ತಾಯ್ತಾ ಇಲ್ಲ ಈಗ ಹಿಂಗೇ ಬ್ರೋ ನಾವು ನಮ್ದು ಟ್ರ್ಯಾಕ್ಟರ್ ಇದ್ದೆ ಬ್ರೋ
ಹಾ
ಟ್ಯಾಕ್ಟರ್ ಡ್ರೈವಿಂಗ್ ಮಾಡ್ತೀವಿ
ಹಾ ಹಾ
ಹ್ಮ್ ನಿಮ್ಗೆ ಹೊಲ ಹೊಡೆಯೋದು ಗಿಲ ಹೊಡೆಯೋದೆಲ್ಲ ಇರುತ್ತೆ
ಹ
ಮತ್ತೆ ಎಲ್ಲ ಮಳ್ಳೆ ಹೊಡೆಯರಂತೆ ಜಲ್ಲಿ ಹೊಡೆಯದಂತೆ
ಹಾ
ಎಲ್ಲ ಹೋಗ್ತಾ ಇರ್ತಿವಿ ಬಾಡಗೆ ಹೋಗ್ತಿವಿ
ಹಾ
ಮತ್ತೆ ನಮ ಕೆಲ್ಸ ಮಾಡ್ಕೊಂತೀವಿ ನಮ ಗಾಡಿಲೆ ಹ್ಮ್ ಈಗ ಜೋಳ ಬಿತ್ತದಕ ಆಾಗ್ಲಿ ಮತ್ತೆ ಏನಾದ್ರು ಹೊಲ ಹೊಡಿಯಕ್ಕೆ
ಹಾ
ಮತ್ತೆ ಇದು ಕಡಲೆ ಬೀಜ ಹಾಕಕ್ಕೆ
ಹಾ
ಎಲ್ಲಾ ನಮ್ ಗಾಡಿನ ನಮ್ ಯೂಸ್ ಮಾಡ್ಕೊಂಡ್ ಮತ್ ಬ್ಯಾರ್ ಎಷ್ಟಗು ಹೋಗ್ತಿವಿ ಫ್ರೀ ಟೈಮ ಅಲ್ಲಿ
ಹಾ ಹಾ ಹಾ
ಹ್ಮ್
ಏನ್ ಬ್ರೋ ಬೇರೆ ಕಡೆ ಕೈ ಕಡೆ ಕೆಲಸ ಮಾಡಕ ನೀವೇ ಬಿಸ್ನೆಸ್ ಮಾಡ್ತಿದೀರ ಓನ್ನಾಗಿ
ಬಿಸ್ನೆಸ್ ಮಾಡಿದ್ರು ಬಟ್ ನಾವು ಸ ಚಿಕ್ಕ ವಯಸ್ಸಿಂದ ಹೋಗ್ಬೇಕು ಅಂತ ಅಂದಕೊಂಡಿದೀಿವಿ ಬ್ರೋ
ಹಾ
ದೇಶ ಸೇವೆ ಈಶ ಸೇವೆ ಅನ್ಕೊಂಡಿದೀವರು
ಹ್ಮ ಹಾ
ದೇಶ ಸೇವೆ ಮಾಡ್ಬೇಕಂತ ಇದ್ವಿ ಬಟ್ ನೋಡಿರ ಅದು್ ಹಿಂಗ ಆಗ್ತಾ ಇದೆ ನಮಗ್ ಬೇರೆ ಅಷ್ಟೊಂದು
ಅಲ್ಲಬ್್ರ ಮನೆಗ್ ಒಂದ್ಸಲಿ ಕೇಳ್ಬೇಕಿತ್ತು ನೀವು
ಮನೇಲಿ ಕೇಳಿದೆ ಬ್ರ ಮನೇಲಿ ಎಷ್ಟಲ್ಲ ಕೇಳೋಣ
ಹಾ
ಅವ್ರ ಬೇರೆ ಕಳಸ್್ತಿಲ್ಲ ಬೇಡ ಅವ ಎಲ್ಲ ಬೇಡ ಯಾಕೆ ಸುಮ್ಮ್ನೆ ಬೇರೆ ಏನಾದ್ರು ಬೇರೆ ಏನಾದ್ರು ಓದು ಇಲ್ಲಾಂದ್ರೆ ಮನೇಲೆೇ ಇರ್ಬಿಡು
ಹ
ಕೆಲ್ಸ ಮಾಡ್ಕೊಂಡು ಅಂತ ಎಲ್ಲಾ ಹೇಳ್ತಿದಿದ್ದಾರೆ
ಹ್ಮ್ ಹ್ಮ್
ಹ್ಮ್ ನಮಗ್ ಬೇರೆ ಆರ್ಮಿಿಗೆ ಹೋಗ್ಕ್ಂತ ಬಹಳ ಇಷ್ಟ ಇದೆ
ಹಾ
ಹ್ಮ್ ಅದೇವರು ಏನ್ ಮಾಡ್
ನೀಮರು ಎಲ್ಲಾ ಸಿಗ್ಬೇಕ ಸಿಗ್ಬೇಕು ಅಂತ ಹೇಳ್ತವ್ರ ನಿಮ್ಮ್ ಮನೇಲಿ ಕಳ್ಸಿಲ್ಲಾ ಅಂತ ಹೇಳ್ತವ್ರ
್ಮ ಅದೇ ಬರು ಕಳಿಸ್ತಿಲ್ಲ
ಹಾ
ಹ್ಮ್ ಅದಕ್ಕೆ ಏನ್ ಮಾಡ್ಬೇಕುಂತ ಗೊತ್ತಾದಂಗ ಆಗ್ಬಿಡಿದೆ ಸುಮ್ ಅದೇ ಟೆನ್ಷನ್ ಅಲ್ಲಿ ಕೆಲ್ಸ ಕೆಲ್ಸ ಮಾಡ್ಕೊಂಡಿದೀನಿ ಆರಾಮಾಗಿ
ಹಾ ಮತ್ತೊಬ್ಬರು ಇದು ಎಜುಕೇಶನ್ಲ್ಲಿಗ್ ಬಿಿಟ್ರಿ ಮತ್ತೆ ನೀವು
ಅದೇ ಬ್ರ ಎಜುಕೇಶನ್ ಇಲ್ಲ ಏನಿಲ್ಲ
ಹಾ
ಆರ್ಮಿಗ್ ಹೋನಂತ ಅಂದಕೊಂಡು ಹೋದ್ವಿ ಅದ ಆಗ್ತಿಲ್ಲ ಕೆಲ್ಸ
ಅದವ್ರ ಕೋಚಿಂಗ್ ಎಲ್ಲ ಹೋಗಿದ್ರಾ
ಹಾ ಅವರ ಹೋಗಿದ್ವಿ
ಹ ಹಾ
ಅದಕ್ಕೆ ಈಗ ಕೆಲ್ಸ ಕೆಸ ಮಾಡ್ಕೊಂಡಿದೀವಿ ಮೊನ್ನೆಲ್ಲ ಕಡಲೆಗೆ ಕಡ್ಲೆ ಬೀಜ ಹಾಕುದ್ವಿ ಹೊಲ್ದಲ್ಲಿ
ಹಾ
ಒಂದು ಐದಾರ ಎಕರೆಗೆ ಹಾಕುದ್ವಿ
ಹಾ ಹಾ
ಪಲ್ಲ ಹಾಕತ್್ವಿ
ಹಾ
ಹ್ಮ ಮತ್ತೆ ಸ್ವಲ್ಪ ಒಂದ ದೇವ ಮೂರ್ಗಾಲ ಜಳ ಉ್ದ ಜೋಳ ಉಗುದ್ವಿ ಗಾಡಿ ವರ್ದು ಹ್ಮ ಮತ್ತ ಮತ್ತೆ ಒಂದು ನಾಲ್ಕ ಎಕರೆ ಉುಳ್ಳಿ ಉರುಳ್ಳಿ ಕಾಳ ಹಾಕುದ್ವಿ
ಹಾ
ನಾವೆಲ್ಲ ನೋಡ್ಕೊಂಡು ಮತ್ತೆ ಗೊಬ್ಬರ ಗ ಆ ಹುಳ್ಳಿ ಕಾಳು ಒಳಸಂದೆ ಕಾಳು ತೊಗರಿ ಕಾಳು
ಹಾ
ಮತ್ತೆ ಜ್ೋವಾಳ ಕಡ್ಲೆ ಬೀಜ
ಹ್ಮ್
ಹ್ಮ್ ಹ್ಮ್ ಇ ಎಲ್ಲ ಮ ಭತ್ತ ಬೆಳೀಿತಾರೆ ನಮ್ ಸೈಡ್ ಜಾಸ್ತಿ ಎಲ್ಲ ಸ್ವಲ್ಪ ಕಮ್ಮಿ ಬೆಳೀಿತಾರೆ ನೀರವರು ಇರೋರು
ಹಾ ಹಾ
ನೀರ ಅವ್ರ ಇಲ್ದ್ರ ಬೆಳೆಯಲ್ಲ
ಹ್ಮ್
ಇಷ್ಟ ಎಲ್ಲ ಬೆಳತಿದರು ಬಟ್ ಅದ್ಮೇಲೆ ನಮ್ ಸೈಡು ಸ್ವಲ್ಪ ಹುಣ್ಸೆ ಮರ ಜಾಸ್ತಿ
ಹಾ
ಹ್ಮ್ ಸರಿ ಮಾವಿನ ವರ ಕಮ್ಮಿ
ಹ ಹಾ
ಹ್ಮ್ ಹಂಗ ಅವರು
ಹಾ ಹ್ಮ್ ಬ್ರೋ ನಮ್ದು ಇಂಜಿನಿಯರಿಂಗ್ ಕಂಪೀಟ್ ಆಐತ್ ಬಯಸ ಅಲ್ಲ
ಹಾ
ಗಂಟೆಗೆ ವೈಟ್ ಮಾಡ್ತಾ ಇದ್ದೆ
ಹಾ
ತುಂಬಾ ಡ್ರೈವ್ ಅಟೆಂಡ್ ಮಾಡಿದ್ದೀನಿ ಎಲ್ಲಾ ಸೆಲೆಕ್ಟ್ ಆಗಿದೆ ಬಟ್ ಲಾಸ್ಟ್ ಟೈಮ್ ಅಲ್ಲಿ ರಿಜೆಕ್ಟ್ ಆಗಿದೆ ಹ ಅದೇ ಬ್ರ ನೆಕ್ಸ್ಟ್ ಟ್ರೈ ಮಾಡ್ತಿದೀಿರು ನಾನ್ ಬೇರೆ ಕಡೆ ಇವತ್ ಮನೇಲ್ಲ ಇದೀನ ನಾನು ಎಲ್ಲರ ಕಡೆ ಕೆಲ್ಸಕ್ ಹೋಗಿಲ್ಲ
ಹಮ್ರಾ
ಹ
ಬ್ರೊ ಪ್ಲೇಸ್ಮೆಂಟ್ ಬೇರೆ ಬರುತ್ತೆ ನಿಮ್ ಕಾಲೇಜಲ್ಲಿ
ಹ ಬ್ರೊ ಪಶನ್ ಬರುತ್ತೆ
ಹ್ಮ್ ಮತ್ತೆ ಇನ್ನೇನ್ ಸೆಲೆಕ್ಟ್ ಆಯ್ತೀರಾ
ಅದೇ ಬ್ರೊ ಇನ್ನು ಸೆಲೆಕ್ಟ್ ಆಗಿಲ್ಲ ಯಾರೊ ಸುಮ್ನೆ ಏನೊ ಬಕೆಟ್ ಇಡ್ದೋರ್ಗೆಲ್ಲಾ ಕೊಡ್ತವ್ರೆ ನಮ್ಗೆ ಏನು ಮಾಡ್ತಿಲ್ಲ ಕರೆಕ್ಟಾಗಿ
ಹ್ಮ್
ಹಾ ಅದಿಕ್ಕೆ ನಮ್ಗ ಒಂಥರ ಬೇಜಾರ್ ಬ್ರೊ ಎಲ್ಲಾ ಮಾಡಿ ಎಲ್ಲಾ ಆಗಿ ಲಾಸ್ಟಿಗ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅದ ಯಾರೋ ಸುಮ್ನೆ ಅವ್ರಗೆಲ್ಲ ಬ್ಯಾಕ್ಲಾಗ್ ಎಲ್ಲಾ ಇದೆ ಅಂತವ್ರಿಗೆಲ್ಲ ಸೆಲೆಕ್ಟ್ ಆಗ್ತಾರೆ
ಹಾ
ನಾವು ಬೇಕು ಅಂತ ಒದ್ದಾಡ್ತಿದ್ದೀರ ನೀ ಸಿಕ್ಕಾಂಗ ಸಿಕ್ಕಂಗಿಲ್ಲ ಬ್ರೊ
ಈಗ್ ಬ್ರೋ ನಿಮ್ದು ನಮ್ದದಂಗ ಆಗಿದೆ ಪಾಟು
ಹಾ
ನಮ್
ನಿಮ್ದು ಸೆಲೆಕ್ಟ್ ಆಗಿ ಎಲ್ಲಾ ಆಗಿದ್ದೆ ನೀವ್ ಮನೇಲಿ ಬೇಡ ಅಂತವ್ರೆ ನಮ್ದು ಎಲ್ಲ ಸೆಲೆಕ್ಟ್ ಆಗಿ ಲಾಸ್ಟ್ ಟೈಮ್ ರಿಜೆಕ್ಟ್ ಆಗ್ತಿದ್ದೆ ಯಾಕಂತ ಗೊತ್ತಾಗ್ತಿಲ್ಲ ಸಿಚುವೇಷನ್ ಇಂಗಿದೆ ಬ್ರೊ ಏನು ಮಡಂಗಿಲ್ಲ
ಹ್ಮ್ ಮನೆಯರಿಗೆ ಹೆಂಗೆ ಮನೆಯರ್ಗ ಹೇಳ್ದೆ ಹಂಗ ಹೋಗಕ್ಕು ಆಗಲ್ಲ
ಹದ್ ನಿಜ ಬ್ರ ಮತ್ ಮನೆಗ್ಹೇಲ್ದಲೆ ಹೆಂಗು ಹೋಗ್ತೀರಾ ನೀವು
ನಾವು ಬೇರೆ ಮದ್ಲಿಂದು
ಅದೆಲ್ಲ ಪರ್ಮನೆಂಟ್ ಪರ್ಮನೆಂಟ್ ವರ್ಕ್ ಆದೆಲ್ಲಾ ಮತ್ತೆ ಹೋದ್ ನೀವ್ ಒಂದು ಹೋದ್ರಿ ಅಂದ್ರೆ ವರ್ಷಕ್ಕೆ ಒಂದ್ಸ ಎರಡ್ ಸಲ ಮೂ ಒಂದ್ಸಲ ಬರದ ಹೆಚ್ಚು ವಾಪಸ್ಸು
ಅದೇ ಬ್ರೊ ಏನಿಲ್ಲ ಬ್ರೊ ಸ್ವಲ್ಪ ಓದಿ ಚೆನ್ನಾಗಿ ಸ್ವಲ್ಪ ಬೇಸಿಕ್ ಗೀಸಿಕ್ ಎಲ್ಲ ಓದ್ಕಳಿ
ಹಾ
ಪ್ರಾಕ್ಟಿಕಲ್ ತಿಳ್ಕಲಿ
ಬ್ರೊ ನಾನು ಇದಿ ಹೋಗಬೇಕಂತ ಬ್ರೊ ಆರ್ಮಿಗೆ
ನೀವಾ
ಹಾ ಎಕ್ಸಾಮ್ ಎಲ್ಲಿ ಹೆಂಗಿರುತ್ತ ಬ್ರೊ ಈಸಿ ಇರುತ್ತಾ
ಬ್ರೊ ಈಜಿ ಇರುತ್ತೆ ಬಟ್ ಸ್ವಲ್ಪ ಸ್ವಲ್ಪ ಎಲ್ಲ ಯಾ
ಬುಕ್ಸು ಎಲ್ಲ ಪರ್ಚೇಸ್ ಮಾಡಿದ್ರಾ
ಇಲ್ಲಾಗ ಬ್ರೊ ನಮ್ಮ್ ಫ್ರೆಂಡ್ಸ್ ಯಾವ್ಯಾವ ಇದ್ವು
ಹ ಹಾ ಬ್ರೊ ಮತ್ತೆ ಯಾವಾಗ್ಬಿಡ್ತಾರ ಬ್ರೊ ಅಪ್ಲಿಕೇಶನ್ ಅವರು
ಹ್ಮ್ ಅಪ್ಲಿಕೇಶನ್ ಕರೆಕ್ಟ್ ಆಗ ಗೊತ್ತಿಲ್ಲ ಬ್ರೊ ನೋಡಿ ಕೇಳಿೇಳ್ತಿ ತಿಿನದ
ಅದೇ ಬ್ರೊ ಮತ್ ಮಿಸ್ಮಾಡ್ಬೇಡಿ ಯಾರ ಇದ್ದರೆ ಪ್ರಚಾರ ಯಾರಿದ್ಲ ಬ್ರ ಅಲ್ಲಿ
ಅಲ್ಲ ಬ್ರೊ ನೀವ್ ಏನಿಕ್ಕೆ ಬ್ರೊ ಆರಾಮಾಗಿ ಇಂಜಿನಿಯರಿಂಗ ಮಾಡ್ಕೊಂಡು ಒಳ್ಳೆದನ ಕಮ್ಪನಿಗಿಮ್ಪನಿಗೆ ಹೋಗ
ಅದೇ ಬ್ರೊ ಇಲ್ಲಿ ಪ್ಲೇಸ್ಮೆಂಟ್ ಮ್ಯಾಟ್ರ ಅಲ್ಲಿ ಆಗಿದೆ
ಹಾ
ಹಾ
ಟ್ರೈ ಮಾಡಿ ಬ್ರೊ ನಿಮಗ್ ಸಿಗುತ್ತೆ ಪಕ್ಕ
ಹ ಬ್ರೊ ಟ್ರೈ ಮಾಡ್ತೀನಿ ಆದ್ರೂ ಸೈಡ್ ಬಿಸ್ನೆಸ್ ಚನಾಗ್ ಇರ್ಬೇಕಲ್ಲ ಬ್ರರು ಸೆಲೆಕ್ಟ್ ಆದ್ರೆ ಇಲ್ಲಿ ಹೋಗದು ಅಲ್ಲ ಅಂದ್ರೆ ಅಲ್ಲಿಗೆ ಹೋಗೋದು ಸುಮ್ನೆ ಮನೆಗಿದ್ದ ಏನ್ ಮಾಡೋದು ಅಂತ
ಅದೇ ಅದೇ ಅದೇ ನೀವು ಬೇರೆ ತುಂಬಾ ಚೆನ್ನಾಗ ಓತ್ತಿದ್ರಿ
ಎಲ್ಲೋತ್ತೀವ್ ಬ್ರೊ ಅವಾಗಿನಂಗಿವಾಗ್ ಇಲ್ಲ ಬ್ರೊ ಈಗ
ಯಾಕೆ
ಹಂಗೆ ಬರ ಪನು
ಹಾ ಹಾ
ಎಲ್ಲಾ ನೋಡ್ಕಾ ನೋಡ್ಕ ಮಕಣಷ್ಟ ಎರಡು ಗಂಟೆ ಮೂರ್ ಗಂಟೆ ಆಗ್ಬಿಡುತ್ತಾ ನೀ ಹೋದ ಟೈಮ್ ಇರಲ ಏನಿಲ್ಲ
ಹಾ
ಹಾ
ಬ್ರೋ ನೀವು ಎಕ್ಸಾಮ್ ಟೈಮು ಇಂಟರ್ನಲ್ ಟೈಮ್ಸ್ ಅಲ್ಲಿ
ಹ್ಮ್
ಫೋನ್ ಬಿಡ್ಬೇಕು ಸ್ವಲ್ಪ ಅವೈ್ಡ್ ಮಾಡಿ ಓದ್ಬೇಕು ಆ ಮೂೊಮೆಂಟ್ ಅಲ್ಲಿ
ಅದೇಬರು ಬಿಡದ ಅಂತಿ ಮತ್ತೆ ಯಾರ ಫೋನ್ ಮಾಡೋದು ಜಾಸ್ತಿ ಫ್ರೆಂಡ್ಸು ಅವರು ಇವರು
ಹಾ
ಹಂಗ ಆಗ್ತವ ಬ್ರೋ
ಬಿಡ್ಬೇಕು ಮತ್ತ ಬೇರೆ ಎಕ್ಸ್ಟ್ರಾ ಟೈಮ್ಸ್ ಅಲ್ಲಿ ಏ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡ್ಕೋಬೇಕು
ಹಾ ಅದೇ ಕಾಲೇಜಲ್ಲಿ ಬೇರೆ ಪ್ರೆಷರ್ ಹಾಕ್ತಾರಲಾ ಬ್ರೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಸೈನ್ಮೆಂಟ ಅವು ಇವು ಅಂತ
ಅದೇ ಅದೇ
ಹ ಎಲ್ಲ ಫುಲ್ ಸ್ಟ್ರೆಸ್ ಮಾಡ್ಬಿಡ್ತಾರ ಅವರು ನಮಗೆ ಸ್ಟಾರ್ಟಿಂಗ್ ಎಲ್ಲ ಫ್ರೀ ಬಿಟ್ಟ ಬಿಡ್ತಾರೆ ಲಾಸ್ಟ್ ಇನ್ನೇನ್ ಸೇಮ್ ಮುಗಿಯಕ ಬಂದ ಹಿಂಗ ಮಾಡ್ತಾರ ಆವಾಗ ನಮೇಲೆ ಈಗ ನಿಮ್ಸ ಆಗ್ಬಿಡುತ್ತೆ
ಹಾ
ಹಾ
ನೋಡಿ ಬ್ರೋ ನೀವು ಓದ್ತಿರ ಸ್ವಲ್ಪ ಕುತ್ಕೊಂಡು ಓದಿ ಚೆನ್ನಾಗಿ ಸ್ವಲ್ಪ ಅದು ಗೀಡು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಬೇಸಿಕ್ ಗಿಸಿಕ್ ಚೆನ್ನಾಗಿ ತಿಳ್ಕೊಳ್ಳಿ ಸ್ವಲ್ಪ ಪ್ರಾಕ್ಟಿಕಲ್ ಬಗ್ಗೆ ಸ್ವಲ್ಪ ಚೆನ್ನಾಗಿ್ ನಾಲೆಡ್ಜು ಬೆಳೆಸ್ಕೊಳ್ಳಿ
ಹ ಹಾ
ಹಾ ಎಷ್ಟೇ ಬೆಳೆಸ್ಕೊಂಡ್ ನೋಡಿ ಬ್ರೋ ಆರಾಮ ನಮಗೆ ಸೆಲೆಕ್ಟ್ ಆಗಿ ಹ ಅದು ಅದು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಬಾಳ
ಹಾ ಹಾ
ಬೋ ನೀವು ಯಾವ ತರ ಕಮ್ಯುನಿಕೇಟ್ ಮಾಡ್ತೀರ ಅಂದ ಇಂಪಾರ್ಟೆಂಟ್ ಆಗುತ್ತೆ ಯಾವತರ್ ಮಾತಾಡ್ತಿರ ಯಾವತರ್ ಆ ಒಬ್ಬ ವ್ಯಕ್ತಿ ಜೊತೆ ಮಾಡ್ತೀರಾ ಅನ್ನದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಧೈರ್ಯ ಹೋಗಿ ಮಾತಾಡ್ಬೇಕು ಸ್ವಲ್ಪ ದೈರ್ಯವಾಗಿ ಸುಮ್ಮನೆ ಹೆದರುವುದು ಎಲ್ಲಾ ಮಾಡ್ಬಾರ್ದು
ಹಾ
ಮಾತಾಡ್ಬೇಕು ಸ್ವಲ್ಪ ಎಲ್ಲಾ ತಿಳ ಕೊಂಡಿರ್ಬೇಕು ಚೆನ್ನಾಗಿ ಸ್ವಲ್ಪ ಪ್ರಾಕ್ಟಿಕಲ್ ಗೊತ್ತಿರ್ಬೇಕು ಥಿಯರಿಗಿಂತ
ಹಹಾ
ಹ್ಮ್ ಗೊತ್ತಿದ್ರೆ ಸಾಕು ಮೇನ್ ಬೇಸಿಕ್ ಗೊತ್ತಿರ್ಬೇಕು
ಹ ಬ್ರೋ
ನೋಡಿ ಟ್ರೈ ಮಾಡಿ ಆಗುತ್ತೆ ಸುಮ್ನೆ ನೀವ್ ಯಾಕೆ ಅದ್ನ್ನೆಲ್ಲ ಹಾಳ್ ಮಾಡ್ಕೋ ಕೊಂಡು ಮತ್ತೆ ನಂತರ ಹಾಕ್ತಿರ
ಹಾ ಬ್ರೋ ಅದೇ ನಾನ್ ಕೇಳ್ದಂತಾನೇ ಬ್ರೋ ಫೋನ್ ಮಾಡಿದ್ದು
ಹಾ
ಅವತ್ತೊಂದ ದಿನ ಏನೋ ಫೋನ್ ರೀಚ್ ಆಗಿಲ್ಲ ಬಿಸಿ ಬಂತು
ಹಾ
ಸೊ ಹಾಗಾಗ ನಾವು ಮತ್ತೆ ಮಾಡಕ್ ಹೋಗಿಲ್ಲ ನಾವು ಬಿಸಿ ಇದೆ ಅಂತ ಹೇಳಿದ್ನಲ್ಲ
ಅದೇ ಬ್ರೋ ಬಂದಿತ್ತು ಫೋನ್ ಕಾಲ್ ಮಿಸ್ ಕಾಲ್ ಇತ್ತು
ಹಾ
ಮಾಡೋಣ ಅಂತ ಸುಮ್ ಕೆಲ್ಸಗಳು ಇರ್ತವ್ರ ಇಲ್ಲಿ ಸ್ವಲ್ಪ ಗಾಡಿ ಗಿಡಿ ಹೊಡೆಯೋದು ಹೊಲಗ ಕೆಲ್ಸ ಇದ್ದಿದ್ದೆ ಮನೇಲಿ ಸೊ ಮಾಡಕ್ ಆಗಿರ್ಲಿಲ್ಲ ಬ್ರೋ ಈಗ ಮಾಡ್ದೆ ಫ್ರೀ ಆಗಿದ್ದೆ ಸ್ವಲ್ಪ ಇವತ್ತು
ಹ ಹಾ ಹಾ
ಅದಿಕೆ ಮಾಡ್ದೆ ಇವತ್ತು
ಹ್ಮ
ಮತ್ತೆ ಬ್ರೋ ಏನ್ ಸಮಾಚಾರ
ಹೇಳ್ಬೇಕು ಬ್ರೋ ನೀವೆ ಎಲ್ಲಾ
ನಮ್ದ ಏನಿರುತ್ತೆ ಬ್ರೋ ಕೆಲ್ಸ ಗಿಲ್ಸ ಮಾಡ್ಕೊಂಡಿದೀವಿ ಆರಾಮಾಗೆ
ನಿಮ್ದು ಆರಾಮ್ ಬಿಡ್ರಿ ಬ್ರೋ ಲೈಫು
ಹ್ಮ್ ಸರಿ ಬ್ರೋ ಸ್ವಲ್ಪ ಬಿಟ್ಟು ಆಮೇಲೆ ಮಾಡ್ಲ ಬ್ರೋ
ಹಾ ಸರಿ ಬ್ರೋ ಆಯ್ತು ಬಾಯ್ ಬ್ರೋ ಹ